ಕೆಲಸ
ಹಲೋ
ಹಲೋ ಕೇಳಸ್ತ ಆಯ್ತಾ
ಹಾ ಕೇಳಿಸತಿ ಕಳ್ಿಸ
ಏನ್ ಮಾಡ್ತಾ ಇದ್ದರಿ
ಬಟ್ಟೆ ಒಳ್ಳೇದ ಇತ್ತು ಒಳ್ಳೆ ಬೇಕಿತ್ತು ಮಗ ಒಳ್ಳೆದ ಆತು
ಹಾ
ಹ್ಮ್
ಮ ಹ್ಮ್ ಆಯ್ತು ನಂದು ಟಿಡ್ಡಿ ತಿಂಡಿ ಅಯ್ಯೋ ದೋಸೆ ಅದೇ ಇನ್ನೇನ್ ಪೇಸಾರ ಇಲ್ಲಿ ನಮ್ ನಿಮ ತಾವ ಇಲ್ಲ ಚೆನ್ನಂಗಿಲ್ಲ ಹಾಲು ಹಲು ಗೆಡ್ಡೆ ಸಾಗು ಮಾಡ್ತಾರ ನೀಲ್ ಹಂಗಯ್ತ ಅದ ನಾ ಮನೇಲ್ ಮಡಂಗ ಮಾಡಲ್ಲ ಇಲ್ಲಿ ನೀರುಯ್ತರ
ಅದೇ ಎಲ್ಲರಿಗೂ ಬೇಕಲ್ಲ ಅಂತ
ಬೇಕಲ್ಲ ಅಂತ ಕಡಲೆ ಇಟ್ಟು ಹಸಿಟ್ ಕಲ್ಸು ಈತರ ಕಡಲೆ ಇಟ್ಟ
ಹ್ಮ್
ಗಟ್ಟ ಕಾಯ್ತದಾರ ಏನೋ ತಿನ್ಬೇಕಲ್ಲ ಸಂಂಪನೆ ಮಾಡ್ಬೇಕು ಅಂದ್ರರು ತಿನ್ಲೇಬೇಕು ಏನ ಒಂದ
ಹತ್ತುಪ್ಪ
ಹಾ ಹಾ ಬಂದು ಸ್ಟಾರ್ಟಿಂಗ್ಲ್ಲಿ ಚೆನ್ನಾಗಿತ್ತು ಹೆಂಗೋ ತಿನ್ಬೋದು ತಿನ್ಬೋದಲ್ಲ ಅನ್ನಸ್ತು ಆಮೇಲೆ ಆಮೇಲೆ ಬತ್ತಾ ಬರ್ಾ ಅದೇ ಕಂಟಿನ್ಯೂ ಆಯ್ತಾ ಆಯ್ತ ಬೋರ್ ಆಗೋಯ್ತು ಊೇತರ ಹ್ಮ ಮನೆಗಳಲ್ಲಿ ಹೋದ್ರೂ ತಿನ್ನಾಕ ಮನ್ಸ ಬರ್ಲಂಗ ಆಯ್ತು
ಹ
ಇವತ್ತು ಮಧ್ಯಾಹ್ನ ರಸಮ ಒಳಕೆ ಹೋಗಲ್ಲಾರ ರಾಸಾಮ ಅಂದ್ರ ದೇವಂತ ತರ ಮಾಡ್ತಾರ ಹ್ಮ ಟಮಾಟಾ ಹುಣ್ಸನು ಜಾಸ್ತಿ ಕಲ್ಸ ಹೋದ್ಬಿಟ್ಟು ಬಾಯ ಮಾಡಬೇಕ ಹುಿ ಹ್ಮ ಹುಿ ಜಾಸ್ತಿ
ತಿನ್ನಕ್ಕಾಗಲ್ಲಪ್ಪಾ ಅದ ನಮ್ಮ ಮೈಯ ಎಲ್ಲ ಜುಮ್ ಅಂತ ೈತೆ ನನ್ಗ ಇಲ್ಲೇ
ಹ್ಮ ಅಪ್ಪ ಅದು ತಿನ್ನೋದೇ ಅಲ್ಲ ಅದ ತಿನ್ಬೇಕು ಅಂದ್ರೆ ಒ ಸ್ವಲ್ಪ ಮಜ್ಗ ಉಯ್ಕೊಂಡ ಒಂದ್ಚೂರು ಸಾರ್ಬಿಟ್ ಎರ ಮಿಕ್ಸ್ ಮಾಡ್ಕ ತಿನ್ಬೇಕು
ಆ ಹುಡ್ಗಿರೆಲ್ಲಾ ತಿಂತಲಾ
ಅವು ವಸಿ ಬೋಯಲ್ಲ ಬಯತ್ಕ ಬಯ್ಕ ತಿಂತಾವ ಚೆಲ್ತಾವ
ಅವರು ಓನರ್ಗೆ ಹಗ್ ಬತಾನೆ
ಓನರ್ ಹೇಳಿದ್ರು ಅವ್ರು ನಿಮ ಇ ನಿಮ್ ತ ಕಂಪ್ಲೇಂಟ್ ಬರದು ಎಲ್ಲೂ ಕಂಪ್ಲೇಂಟ್ ಬರಲ್ಲ ಅಂತರ
ಅಲ್ಲಾ ಹುಡ್ಗಿ ಹುಡ್ಗಿರೇ ಹೇಳ್ಬೋದತಾನೆ ಅಂತ
ಹುಡ್ಗಿರ ಫೋನ್ ಮಾಡಿ ಅಲ್ರು ನಿಮ್ಮ್ ಪಿ ಜಿಲೆೇ ಕಂಪ್ಲೇಂಟು ಎಲ್ಲ ತಗ ಚೆನ್ನಾಗದ ಅಂತ ತಿಂತಾರೆ ಎಲ್ಲಾ ಕಡೆನೂ ನಿಮ ಮಲ್ಲೇ ಕಂಪ್ಲೇಂಟ್ ಮಾಡದು ಹ್ಮ ಅಂತಾರು ಹುಡ್ಗಿರ್ಗೆ ಅಂತಾರ ಅನ್ನ ಬೆಂದಿಲ್ಲ ಅಂತ ಫೋನ್ ಮಾಡ್ತಾವ ಒಂದು ಖಾರ ಉಪ್ಪು ಅ ಫೋನ್ ಮಾಡ್ತಾವ ಆಮಕ್ ಉಪ್ಪ ಖಾರ ಏನು ಇಲ್ಲ ಬರ ನೀರ್ನಾಗಗದ ಅಂತಫೋನ್ ಮಾಡ್ತ ಅಥವಾ ಅವ್ದ್ ಯಾವ್ದಕ್ಕೂ ಚಲ ಕೆಡ್ಸ್ಕಲ್ಲ ಅವರು ಹಂಗ ತಲ ಕೆಡ್ಸ್ಕೊಳಗಿದ್ರ ಇಷ್ಟ ಮಾಡಕ್ಯ್ತಿತಿ ಇಷ್ಟನೆೆಲ ಭೀ
ಹ್ಮ್ ಪಿಜಿ ಮೇಲ್ ಪಿ ಜಿ ಮಾಡಕ್ತಿತ್ತ
ಆಯ್ ಮಾಡಕತಿ ಎಲ್ಲ ಹೂ ಆದ್ರೀ ಹಾ ಅವರು ನಮ್ಮಂತೆವರಾಗಿರ ಹಬೋದ ಖಾಲಿ ಮಾಡ್ಬಿಡ್ ಅಪ ಇದೀನಿ ಆತಡ ಇದರು ಇದೇ ಬೇಡ ಅಂತ ಅವರು ಸಲ ಕೆಡ್ಸ್ಕೊಳ್ಳದೆಲ್ಲ ಏನ ಮಾಡಬೇಕ ಮಾಡ್ಬೇಕು ಏನ್ಮಡ ಮಾಡಡ್ ಒಬ್ಬಳ ಮ ಮಾಡಗಂತ
ಮತ್ತಿಯ
ಒಬ್ಬಳ ಮೊದ್ಲು ಮಡಗಂಟಿದ್ದು ಆಮೇಲೆ ಬೇರೆ ಎಲ್ಲಾರ ಬಂದ ಸೇರ್ಕಳದು ನೋಡ ಹೋಗದು ಅಂದ್ರೆ ಇಲ್ಲ ಇದ್ದು ಕಲ್ಸಲ್ಲ ಅವರು ಒಂದ್ ಹಬ್ಬಕ್ಕೂ ಕಲ್ಸಲ್ಲ ಎಲ್ಲೂ ಕಲ್ಸಲ್ಲ
ಹ್ಮ್ ಹೋಗಿ ಬನ್ನಿ ಈಗಿ ಅವರು ಕಳ್ಸಲ್ನ ಹೆಚ್ಚಾಗಿ ಬಂದೆ ಯಾರು ಮಾಡೋರು ಇರಲ್ಲ
ಹ್ಮ್
ಹ್ಮ್
ಹಾ ಒಂದ್ ತಿಂಗ ಎರಡ್ ತಿಂಗ ಇಲ್ಲಿ ಮಾಡಾರ ಹಾ
ಯಾರಾದ್ೂ ಮಾಡೋ ನಿಂದ್ರೆ ಕಳಸ್ತಾರೆ
ಒಂದ ಎರಡು ತಿಂಗ್ ಯಾರಾರ ಇದ್ರ ಮೊದಗಿದ ಮುಗಿಸಕ ಬಂದಬೇಕಂದ ನಾವೇ ಮಾಡ್ಬೋದು ಹ್ಮ್ ಮೋಡಬಾ ಎಲ್ಲ ಅ್ದ
ಇರರು ಬೈಕಲ್ಲ
ಹ್ಮ್ ಇರರ್ಬೇಕಾರೆ
ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ ಆನ್ ಹದ್ವೆ
ಹಾ ನೋಡವ ಮನಂಗಿನಂಗ ಇಲವ್ ಮಾಡ್ಲಿ ಅವ್ರು ಗಲ ಮಾಡ್ದಾಗ ಅಥಕ್ ಮಾಡ ಹಾ
ಆಗೋದಲ್ಲ ಇನ್ನೇನು ಟೈನ್ಸ್ು ಟೈಸ್ ಬಂದು
ಶೂ ಪೆಂಟು ಇದು ವೈರಿಂಗ್ ಮಾಡ್ಸಿಲ್ಲನ್ನು ಅವರು ಮಾಡಸ್ಲಿ ಎಲ್ಲಾ ನೋಡಂಬ ಬರತಕ್ಂಟ ತಂಗ ಮಾಡ
ಕಬ್ಬ ಆಗೈತಲ್ಲ ಈಸಲಾ ಕಬ್ಬ ಬರ್ದ
ಹೇ ಮಳನೇ ಇಲ್ಲ ಅಂತಿದ್ರು.
ಹೇ ಫುಲ್ಲು ಎಲ್ಲಾ ಬೋರ್ಲ್ಲೆಲ್ಲ ನೀರ್ ನಿಂತ್ಕೊಂಡ.
ನೀರೆ ಇಲ್ವಂತ ಎಡ್ ಬೋರ್ ಅಲ್ವಿ. ಅವತ್ತು ಜಾಳತ ಬಿ ತರ ಹೋಯಿತು. ತಲೆಮಲೆರ್ಕಾಂಡಿ ಬಾ ಹೋಗ ಅವ ಸಯವಂತಾನ. ಹೇಳ್ರಿ ಹು ಎರಡ್ ಬೋರ್ ಆಲೂ ನೀರ ಇಲ್ಲ್ವಂತೆ. ಮಳೆನೂ ಹೋಯಿತಿಲ್ಲ. ಮಳೆ ಹೂದ್ರ ಫುಲ್ ಎಲ್ಲಕ್ಕೂ ಆಯ್ತದ. ಅದೇ ಏನು ಈ ಸಲ್ ಮಳೆನೇ ಬಂದಿಲ್ಲ ಮತ್ತೆ ಹ್ಮ್.
ಇಲ್ಲ ಈ ಸಲ.
ಹಾ.
ಮಳೆ ಮಳೆ ಬಂದ್ರೆ ಎತ್ತಗಿರ ಆಯ್ತದ.
ಹ್ಮ್.
ಹ್ಮ್. ಮಳನೇ ಇಲ್ಲ ಮಳೆ ಉ ಈ ಸಲ ಉ ಇಲ್ಲೆ ಇಲ್ಲ ಚಳಿ ಬೆಳೆಗ್ಗನಾಗ ಮಾತ್ರ.
ಅದೇ ಮಳೆ ಇಲ್ಲ ಈಸಲ ಅದೇ ಬೇನು ಪರಗಲ್ಲ. ಆತರ ಅದೆಷ್ಟೋ ವರ್ಷ ಆದ್ಮೇಲೆ ಬಂದೈತಂತೆ ಈತರ.
ಈಗ ಹೊಳೆ ಬರ್ತಿರ್ಲಿಲ್ವಾ. ಏ ಆ ಸರ್ತಿ ಅಮ್ಗೆ ತಾನೆ ಹೊಳೆ ಬರ್ತಿದ್ದು.
ತುತ್ತೂರ್ ಸೇತುವೆ ಯಾವ್ ಲೆಕ್ಕ ಇದು ಇಲ್ಲಿ ತಲಕಾಡು ಸೇಪ ಬಲ ಐತೆ ಇದು ಎಷ್ಟು ದೊಡ್ಡೊಳೆ ಗೊತ್ತಾ ಮೂರ ಹೊಳೆ ಹರಿಯೋದು ಇಲ್ಲಿ. ಮಾ ಇಲ್ಲಿ ಮಾವನಳ್ಳಿ ಒತ್ತು ಬತ್ತಿತ್ತು ನೀರು.
ಇಲ್ಲಿ.
ಇಲ್ಲೇ ನಮ್ಮೂರ್ ಪಕ್ಕಕ್ ಬತ್ತಿತ್ತ. ತು ನೀರು ಫುಲು ಎಲ್ಲಾ ಭತ್ತ ಹಾಕಕ್ಕೆ ಎಲ್ಲಾ ಒಟ್ಟೆ ಹಕ್ತಿದ್ರಲ್ಲಾ ಅದೆಲ್ಲಾ ಮುಳುಗೋಯ್ತಿತ್ತು.
ಹ್ಮ್ಹ್ಮ್ಮ್.
ಎಲ್ಲ ಏನು ಇಲ್ವೇ ಇಲ್ಲ ನೀರೇ ಇಲ್ಲ ಅಲ್ಲಿ.
ನೀರೇ ಇಲ್ಲ ಮತ್ತೆ.
ಹಂಗ ಅಗೆತಿ ಅದ ಏನೋ. ಪರಗಲ್ಲ ಬೋಗ್ಬಿಟ್ಟೈತೆ ಅಂತ ಅಂತರು.
ಹು ಮತ್ತ ಮೋಡ ಮುಚ್ಕತ್ತ ಮಳೆ ಇಲ್ಲ.
ಹ್ಮ.
ಮೋಡಾ ಬತ್ ಮೋಡಾ ಬಿಸಲು ಯ.
ಏನೋ ಒಂಥರ ಸೂಪ್ರ ತರ ಬರದ ಹೋಯ್ತಾದ.
ಅಷ್ಟೇ ಬರ್ತಿರ ಅದು ಬರ್ದಿಲ್ಲ ಸರಿಯಾಗಿ. ಅ ಹ್ಮ. ಏನುೂ ಇಲ್ಲ ಹೇಳು ಇವತ್ತು ಸಂಡೆ. ಬೇರೆ ಏನಾದ್ರು ಸ್ಪೆಷಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕೇಳಿಸ್ತೈತೆ.
ಹ ಭಾನುವಾರ ಇವತ್ತು ಹ್ಮ್ ಮಾಡ್ಕೊಡೋ ಮತ್ತ. ಸ್ಪೆಷಲ್.
ಹ ಅವರೇನು ಈ ಚಿಕನ್ ಸಾಂಬಾರು ಅದು ಇದು ತಿನ್ನಲ್ಲ ಮೊನ್ನೆ. ಮಾಡಿದ್ವಲ್ಲಾ ಎಗ್.
ಸ್ಪೆಷಲ್ ಮಾಡಿಕೊಡು ಹ್ಮ್.
ಎಗ್ ರೈಸು ಫ್ರೈಡ್ ರೈಸು ಈ ತರ ಆದ್ರೆ ತಿಂತಾರೆ ಬಿರಿಯಾನಿ ತಿಂತಾರೆ ಈ. ಅಣ್ಣ ಸಾಂಬಾರ್ ಎಲ್ಲಾ ತಿಂದಿಲ್ಲಾ ಹ್ಮ್ ಸಾಯಂಕಾಲ ಒಂದ್ ಮೂರ್ ಗಂಟೆ ನಾಲ್ಕ್ ಗಂಟೆ ಹಂಗ ಮಾಡಿದ್ರೆ ಅವಾಗ ಒಂದ್ಸಲ ತಿಂದು ನನಗ ಕೇಳಿಸತೈತಲ್ಲ ಚೆನ್ನಾಗಿ
ಹಾ ನೀವು ಯಾಕೋ ದಮ ದಮ ಅಂತದ
ನೀ ಕೇಳಿಸಸ್ತೈತಿ ನನ್ಗೆ ಚೆನ್ನಾಗಿ
ಹಾಂ ಸರಿ ಎಗ್ ರೈಸ್ ಈಗ ಮಧ್ಯಾಹ್ನಕ ಸಾಯಂಕಾಲಕ
ಸಾಯಂಕಾಲ ಮಾಡ್ತೀನಿ ಒಂದ್ ನಾಲ್ಕ್ ಗಂಟೆ ಹಂಗೆ
ಹ್ಮ್ ಇನ್ನೇನು ಎಲ್ಲಾರ್ಗೂ ಬಿ ನಾವು ನಮ್ದು ಬಾನುವಾರ ಇವತ್ತು ಏನು ಪ್ರಥನಿಲ್ಲ ಪಲಾವು
ಅಲ್ ನಾನ್ ವೆಜ್ ಎಲ್ಲಾ ಮಾಡಲ್ಲ ಅಲ್ವ ನಾನ್ ವೆಜ್ ಮಾಡ್ತಾರಾ
ಹ ಎಲ್ಲೇ ಇಲ್ಲಾ ಎಂತದುಇಲಾ ಹ ಹ ಹ ಹ ಇ ನಾನ್ ವೆಜ್ ಇಲ್ಲ ಎಂತದು ಇಲಾ ಆಯ್ತ್ ಕೇಳ್ತಾರ ಅವರು ಹೋಟೆಲ್ ಲ್ ಆಡ್ರರ್ ಮಾಡ್ಕೊತಾರ ಇಲ್ದಾರ ಹೋಗಿ ತಿನ್ಕೋ ಬರ್ತಾರ ಹ್ಮ
ಅದೇ ನಿನ್ಗೆ ಹಿಂಸೆ ಅಲ್ವಾ
ನಮ್ಗ ಊರ್ಗ್ ಬಂದ್ರೆ ತಿನ್ಬೇಕು ಇಲ್ಲ ಎಲ್ಲಾ ತಿನ್ನಕ ತಕೊಬಂದ್ ಹೂ ಆಗಲ್ಲದು ದುಡ್ಡು ಜಾಸ್ತಿ
ಹ್ಮ ಚೆನ್ನಾಗಿರಲ್ಲ ಒಂಚೂರ್ರುವೆ
ಒರಕನ ಅನಕ ಏನು ಒಂಥರ ತಿನ್ಕ ಇದಿಲ್ಲ ನಾವ್ ಮನಲ್ ಮಾಡ್ತವಲ್ಲ ಹಂಗಿರಲ್ಲ
ಹ್ಮ್ ಫುಲ್ಲ ಆ ಪೌಡ್ರು ಈ ಪೌಡ್ರು ಅಂತ ಹಾಕ್ಬಿಟ್ಟಿರ್ತಾರೆ
ಅದೇ ನಮ್ಮ ಹತ್ರ ಇಷ್ಟ ಇಲ್ಲ ಆಡ್ರರ್ ಮಾಡ್ಕೊ ತಿಂತವ ಬಿರಿಯಾನಿ ಅಂತ ಒಂದ್ ಸ್ವಲ್ಪನೂ ಚೆನ್ನಾಗಿಲ್ಲ
ಹ್ಮ್
ಎಲ್ಲನ್ ತುಂಬ ಅನಸ್ತದ
ನಾವ ಅಲ್ಲಿ ಬಂದ ತಿನ್ನೋದು ಒಂದೇ ಅದಕ್ಕೆ ಎಫ್ ಸಿ ಐ್ತಲ್ಲ ಅದೊಂದೇ ತಿನ್ನೋದು ಇನ್ನು ಈ ಪಿಜಾ ಬರ್ಗರು ಅ ಯಾವ್ದು ಚೆನ್ನಾಗೇ ಇರಲ್ಲ ಒಂದುಚೂರುವೆೆ
ಹ್ಮ ಸ್ವಲ್ಪ ನೂ ಚೆನ್ನಾಗಿ ಅದ ಹೆಂಗ ತಿಂತಾವ ಇವಯ್ಕ ಹುಡಗಿರೋದ್ ಹೆಂಗ್ ತಿಂದಾರ ನಂಗ ಮಾತ್ ಆ ಪಿಜಾ ಅಂತ ತಿಂತಾರೆ ನಂಗ ಅ ವಾಮೆಂಟ್ ಬರ್ತದ
ಹ್ ನಮ್ ಕೈಲೇ ತಿನ್ನಾಕ್ಕ ಆಗಲ್ ಆ ಬರ್ಗರ ಆ ಅದೇನು ಒಡೆಗೆ ತಿಂದಂಗೆ ಒಡೆಗೆ ಬ್ರೆಡ್ ಸೇರ್ಸ್ಕ ತಿನ್ನಂಗೆ ಇರ್ತದೆ
ಅವತ್ ತಕ ಬಂದ್ ಕೊಡ್ತಾಳ ಅದ ಬಾಯಗ ಆಕ್ತನಿ ವಾಮೆಂಟ್ ಬರಗ ಆಯ್ತು
ಒಂತರಾ ಹಸಿ ಹಸಿ ಹಸಿ ಹಸಿ
ನಿನ್ ಜನ ತನ್ಪೊಂಡರು ತಿನ್ಲೇ ಇಲ್ಲ ನಾನು
ಹ್ಮ್ ಕೆ ಎಫ್ ಸಿ ಅಂತ ಮಾಡ್ತಾರಲ್ಲ ಅದು ಚೆನ್ನಾಗಿರ್ತದೆ ಏನು ಇಲಕ್ಕ ಹೇಳಏನ್ ಕೇಳದ ನಾನೂ ಬಟ್ಟೆ ಹೊಲಿಬೇಕು
ಮಾಡ್ತನಿ ವೀಡಿಯೋ ಕಾಲ್ ಮಾಡ್ತಾರಥ ನೋಡ್ತನಿ
ಹಾ ಸರಿ ಆಯ್ತು ಮಾಡು
ಹಾ ಹ